ಆರಾಮ್ದೀರಾ
ಹಾ ಆರಾಮ ಇದ್ದೀವಿ ನೀವು
ನಾವು ಆರಾಮದೀಬಿವಿ ನೀವ ಹೇಗಿದ್ದೀರಾ ಮನೆಯಲ್ಲೆಲ್ಲಾ ಹೆಂಗಿದ್ದಾರೆ
ಹಾ ನಮ್ಮ ಮನೇಲಿ ಚೆನ್ನಾಗಿದಿದ್ದಾರೆ ನಿಮ್ಮ ಮನೇಲಿ ಹೇಗಿದ್ದಾರೆ
ನಮ್ಮ ಮನೇಲ್ಲು ಚೆನ್ನಾಗಿದಾರೆ
ಹ ಏನ್ ವರ್ಕ್ ಮಾಡ್ತಿದ್ದೀರಾ ನೀವು
ನಾವು ಅಲ್ಲಿ ಸಖಿ ಅಂತಂದ ಏನ ಒಂದ ಸಂಸ್ಥೆ
ಓಹ ಪ್ರೈವೇಟ್ ಸಂಸ್ಥೆನಾ ಅದು
ಸ್ವಲ್ಪ ಕವ ಕೆಲಸ ಮಾಡ್ತಾ ಇದಿನಿ ಈ ಸಂಗದ್ದು ಏನನ ಇರ್ತಾವಲ್ಲಾ ಹೆಣ್ಮಕ್ಳ ಬಗ್ಗೆನೆ ಕೆಲ್ಸ ಮಾಡ್ತಿವಿ
ಹ್ಮ್ಮ
ಹ್ಮ ಇವು
ನಾವೇನಿಲ್ಲ ಸ್ಟಡಿ ಮಾಡ್ತಾಯಿದ್ದೀವಿ ನಾನು ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ ಜಾಬ್ ಅಂದ್ರೆ ಪ್ರೈವೇಟ್ ಕಂಪ್ನಿನಾ ಅದು
ಹ್ಮ ಸಂಸ್ಥೆ ಅದ ಒಂದು ಕಂಪ್ನಿ ಎಲ್ಲ ಸಂಸ್ಥೆ ಅದು ಈಗ ಹ ರೀಗ ಹೆಂಗೆ ಗೊತ್ತಾ ಈಗ ದೇವರಾಸಿ ದೇವದಾಸಿಯರಿಗೆ ಎಷ್ಟುಫಂಡ ಬರುತ್ತೆ ಏನೇನೆಲ್ಲ ಕೆಲಸ ಅವ್ರಗ ಏನು ಕಾರಣಕ್ಕೆ ದೇವದಾಸಿ ಮಾಡಿದ್ರು ಇಂಥವೆಲ್ಲಾ ಇರ್ತಾರೆ ತದಲ್ಲಿ ಕಷನ್ ಅವನ್ನೆಲ್ಲ ನಾವೇ ಎನ್ಕ್ವರಿ ಮಾಡ ಸರ್ವೆ ಮಾಡೋದು
ಹ ಅಂದ್ರೆ ಅವ್ರರಿಗೆಲ್ಲ ಹೆಲ್ಪ್ ಮಾಡ್ತೀರಲ್ವಾ ನೀವು
ಹ್ಮ್ ಅವ್ರ ಎಲ್ಲ ಹೇಳ್ತೀವಿ ಏನು ಕಾರಣ ಅವ್ರನ್ನ ಕೇಳುತ್ತೀರಿ ಹದಿ ಫಸ್ಟ್ ಏನು ಕಾರಣಕ್ಕೆಬಿಟ್ಟು ಈಗ ಗಂಡ ಮಕ್ಳು ಇರಲ್ ಮನೆ ಈಗ
ಹಾ
ಮತ್ತ ಬರಿ ಹೆಣ ಮಕ್ಳು ಇತಾರಲ್ಲ ಮತ್ತೆ ಅವ್ರು ಮಾಸ್ತಿನಿ ತಂದೆ ತಾಯಿ ಹಾಸ್ತಿನಿ ತಂದ ತಯಿ ಯಾರ ಅವ್ರು ಈಗ ಎಲ್ಲರೂ ಕೊಟ್ಬಿಟ್ರ ಮುದೆಯರು ನುಡ್ಕನಾರ ಯಾರು ತಂದೆ ತಾಯಿ ನುಡ್ಕನಾರ ಯಾರು ಇವೆ ಎಲ್ಲಾ ಕ್ವಶನ್ ಇರ್ತಲ್ಲ ಎದಕ್ ಬಿಟ್ರು ಎದಕ್ಕ ಇಲ್ಲ ಇವ್ರಗ ಇಷ್ಟ ಇಷ್ಟರಲ್ಲ ದೇವದಯ ಸೇಕ ತಂದೆ ತಾಯಿ ಒಪ್ಪಿಸಿ ಮಾಡಿರ್ತಾರೆ ನಮಗೆ ಮಕ್ಕಳಿಲ್ಲ ಮತ್ತೆ ಅದಕ್ಕೋಸ್ಕರ ನಾವು ಬಿುಟ್ಟಿವಿ ಅಂತ ಹಿಂಗೆಲ್ಲ ಹೇಳ್ತಾನೆ ಇರ್ತಾರ ಪಾಪ ಈ ಅವ್ರಗು ಒಂದ್ ಜೀವನ ಆದ್ರೆ ಸಾಕ ಸರ್ ಯಾವುದು ತಲಿಬಾಗಲ್ಲ ಯಾವುದಕ್ಕೂ ಯಾವ್ದಕ್ಕೂ ಆಗಲ್ಲ
ಸರ್ಕಾರ ಮಾಡಿದ್ರರು ಕೂಡ ನೀವು ಮಾಡ್ತಿದರಲ್ಲ ಬಿಡಿ ಸಂಸ್ಥೆ ಕಡೆಯಿಂದ
ಸಂಸ್ಥೆ ಕಡೆಗಿಂದ ಮಾಡತದ ಕರೆಕ್ಟ್ ಸಂಸ್ಥೆಗೆ ಏನ್ಕಂಡು ಈಗ ರೀಸೆಂಟ್ ಆಗಿ ಈಗ ದೇವದಾಸಿ ಈಗ ಹೆಣ್ಣ್ಮ ಮಕ್ಳಲ್ದ ಗಂಡ ಮಕ್ಳಲ್ ಮನೆ ಮಾಡಿರ್ತಾರಲ್ಲ ಈಗ ಹಳಬ್ರಗ ಸಂಬಳ ಬರುತ್ತೆ ಪಿಂಚಣಿದಂಗ್ ಬರುತ್ತೆ ಈಗ ಹೊಸದಾಗಿ ಹೊಸದಾಗಿ ಮಾಡಿ ಲ್ಲ ಈ ವಸ್ತೆ ಅಂದ್ರೆ ರಿಸೆಂಟ್ ಆಗ ಯಾರು ಮಾಡಲ್ಲ ಆಗಲ ತಿಳದಂತ ಮಾಡ್ತಾರೆ ಇನಲ್ಲ ಲವ್ ಮ್ಯೇಜ್
ಇದೆ ಅಂತಲ್ವಾ ಆದ್ರೆ ಅದಲ್ಲಿ ತೆಗಿಬೇಕು ದೇವದಾಸಿ ಪದ್ದತಿನ ತೆಗಿಬೇಕು ಬಾಳ
ಹ್ಮ ಬಾಲ ವಿವಾಹ ಪದ್ಧತಿ ಮತ್ತೆ ದೇವದಾಸಿ ಪದತಿ ತೆಗಿಬೇಕು ಇ ಎಲ್ಲಾ ರೂಲ್ಸ್ ಬಂದಿದೆ ಬಂದ್ ತುಂಬಾ ಜನ ಬಕ್ತಾ ಇಲ್ಲ ಯಾಕೆಂದ್ರೆ ಅವ್ರ ನಮ್ಮ ಆಸ್ತಿನ ಇನ್ನೊಬ್ರಿಗೆ ಯಾಕ ಕೊಡ್ಬೇಕು ನಮ್ಮ ಮಕ್ಳು ನಮ್ಮ್ನಯಾಗ ಇದ್ರ ನಮ್ಮನ ಹುಡುಗಿ ಅಂತಾರ ನಮ್ಮ ಮಕ್ಳ ತಿಂತಾರ ಆಸ್ತಿನ ಇದು ಸಮಯಗೆ ಕಾಂಫರ್ ಮ್ಯಾಚ್ ಐತಿ
ಹ ಹಂಗ ಇದಕ್ಕೆ ಹಾ ಅದೇ ನಮ್ಮ ಅಸ್ತಿನ್ ಬೇರೆ ಬಿಟ್ಟಟ್ ಕೊಡ್ಬಾರ್ದದು ನನ್ ಮಕ್ಕಳೇ ನೋಡ್ಕೊಂಡ್ ಹೋಗ್ಲಿ ಹುಡುಗಿ ಆದ್ರೂ ಪರವಾಗಿಲ್ಲ
ಅವ್ರ ಅವರು ತಿಳ್ಕಳಲ್ಲ ಯಾಕಂದ್ರೆ ನಮ್ಮ ಆಸ್ತಿ ಐತೆ ಅಂದ್ರೆ ಒಬ್ಬ ಯಾರನಾದ್ರೂ ಒ ಮಳೆ ಮನೆ ಅಳಿಯನ್ ತಗೊಬರ್ಬೋದು ಇಲ್ಲ ಅಲ್ಲ ಲವ್ ಗಿವ್ ಮಾಡಿದ್ರೆ ಮ್ಯಾರೇಜ್ ಮ ಲವ್ ಮ್ಯಾರೇಜ್ ಮಾಡ್ಸಿ ಏನ ಕರ್ಕೊಂಡ್ ಬಂದಿ ಹಿಟ್ಕಬೋದು ಇಲ್ಲ ಒಡ್ಕಬೋದು ಹುಡ್ಗನ್ ಕಡಾರ ಒಪ್ಗಬೇಕಾ ಇದೆಲ್ಲಾ ಸಮಸ್ಯೆ ಇರ್ತದ ಅದಕ್
ಅದಕ್ಕೆ ಆದ್ರೂ ಇದ್ರಲ್ಲಿ ಕೆಲ್ಸ ಮಾಡ್ತೀರಿ ನೀವು
ಹ್ಮ್ ಅದ್ರಲ್ಲಿ ಕೆಲ್ಸ ಮಾಡ್ತೀವಿ ನೋಡಪ್ಪ
ಓ ಅಂದ್ರೆ ಎಷ್ಟ ಕೇಸ್ ಅಟೆಂಡ್ ಮಾಡಿದೀರಾ ನೀವು
ನಾವು ಎಷ್ಟು ತಕಂದ ಮಾಡಿವ ನಮ್ಮ್ ಕಡೆಗೆಲ್ಲ ನಾವೊಬ್ಬ ಸಾರ್ನ್ ಕರ್ಕೊಂಡ ಬಂದಿದ್ವಿ ಪರಿಚಯಾ ಮಾಡ್ಸಿದ್ವಿ ನಮ್ ಕಡೆಗೆಲ್ಲ ಓಪನ್ ಆಗಿ ಹೇಳೇಳಲ್ಲಪ್ಪಾ ನಾನ ಯಾಕೆ ಏನು ಉಕ್ಕೀಗ ಏನ್ ರೊಕ್ಕ ಬರ್ತೈದ ಏರನ್ ಮಂದಿ ಒಳ್ಳೇದ್ ಮಾಡಕ್ ಹೋದ್ರ ಅವ್ರಕ ಕೆಟ್ಟದೇ ಬಾಯಸದು
ಹೌದ್ ಬಿಡಿ ಕೆಟ್ಟದ್ ಮಾಡೋರಿಗೆ ಹಾ
ಕರ್ಕಂಬಂದ ಕರ್ಕ ಬಂದಿರ್ತಿಗಲ್ಲ ಅವ್ರಿಗೆ ರೆಸ್ಪಾನ್ಸ್ ಮಾಡಲ್ಲ ಈಗ ಕರ್ಕೊಂಬಂದೀವಿ ಯಾರೋ ಒಬ್ಬ ವ್ಯಕ್ತಿ ಒಂದು ಏನ ಕೇಳೋಕ ಬಂದಣ ಅಂದ್ರರು ರೆಸ್ಫರೆನ್ಸ್ ಮಾಡ್ಬೇಕು ಬನ್ನಿ ಸಾರ್ ಕುತ್ಕಲ್ ನೀನು ಕುಡಿತರಿ ನೀರ್ ಕುಡಿತೀರಿ ಅವರಿಗೆ ಈ ಕುಡ್ಲ್ರ ಕುಡ್ಲಿಲ್ಲ ಮನೆಯಗೆ ಒಂದ ಇಷ್ಟು ನೀರ್ ಇರ್ತಗಲ್ಲ ನೀರಾದ್ರೂ ಕೊಟ್ಟು ನೋಡ್ಬೇಕ ಹೌದಿಲ್ಲ ಹಂಗಲ್ಲಪ್ಪ ಹೇಳಪ್ಪಾ
ಇನ್ಸೈಟ್ ಮಾಡ್ತಾರ ಹಂಗಂದ್ರೆ
ಇನ್ಸಾಲ್ಟ್ ಮಾಡ್ತಾರ ಅವ್ರ ಅಂತಾರ ಪಾಪ ನಿಮಗ್ ಒಳ್ಳೇದಕ್ರೀ ನಾವು ಸರ್ವೆ ಮಾಡೋದು ಅಂತ ಇವರು ಹಂಗ್ ಕೇಳಲ್ಲ
ಆ ಅರ್ಥ ಮಾಡ್ಕೊಳೋದಿಲ್ಲ ಅವರು
ಹ ಓಯ್ ಮಾಡ್ಕಿನದೇ ಇಲ್ಲ ಏನಂತಾರ ರೊಕ್ಕ ಕೊಡ್ತೀರ ಕೊನ್ದರ್ತೀವಿ ಅಂತ ಕೇಳ್ತಾರ
ಹ ನಮ್ ಗೌರ್ಮೆಂಟ್ ಅದು ಕಳಸ್ ನಮ್ ಗೌರ್ಮೆಂಟ್ ಅದು ಕಸಸ್ಬಿಡಿದೆ ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು
ಹ್ಮ್ ಹಾಗೇ ಏನೇನ್ ಕೇಳಿ ರೊಕ್ಕ ಕೊಡ್ತಿರ ಒಂದಿಬ್ಬರು ಅದಾರ
ಹಾ
ಅೆ ನಮಗ್ ಪಸ್ಟ್ ಇದ ಸಿಕ್ಬಿಟ್ರ ನಾನ್ ಅವ್ರನು ಪರಿಚೆ ಮಾಡಿ ಕೊಟ್ಬಿಟ್ಟೀಿನಿ
ಹಾ
ಇವ್ರರು ದೇವದಾಯ ಸರು ಮತೆ ಹಾಳಬ್ರಲ್ಲಾ ಅವ್ರಿಗೆಲ್ಲ ಹೇಳ್ತಾರ ಅಂತ ಅಂದೇ ಅವರು ಬಂದು ಕುಂದಿರ್ತವಿ ರೋಕ್ಕಕ್ ಕೊಡ್ತಿರ ಬಾಟ್ಲಲಿಗ್ ಅಂದ ಹಿಂಗೆ ಅಂದ್ರು ಬ
ಓ ಅಂದ್ರೆ ಲೇಡಿಸಸ್ ಕೂಡ ಡ್ರಿಂಕ್ ಮಾಡ್ತಾರಾ ನಿಮ್ ಕಡೆ
ಹ್ಮ ಮಾಡ್ತಾರೇ ವಯಸ್ಸಾದಾರ ಮಾಡ್ತಾರೇ ಎಲ್ಲಾ ಕಡೆಗೆ ಮಾಡ್ತಾರ ಇಲ್ತಿನ್ಕ ಕಾಣ್ ಬರೋದಲ್ಲ ಅಷ್ಟೇ
ಅದ ಅಂದ್ರೆ ನಮ್ ಸಿಟಿ ಕಡೆ ಸಿಟಿ ಕಡೆ ಹೆಂಗ ಗೊತ್ತಾ ಅಂದ್ರೆ ವೈನ್ ವೈನ್ ಕುಡಿತಾರೆ. ವೈನ್ ಬಿಯರ್ ಕುಡಿತಾರೆ ಅಂದ್ರೆ ಹಳ್ಳಿ ಕಡೆ ಹೆಂಗಂತ ಹಳ್ಳಿ ಕಡೆ ಕುಡಿಯಲ್ಲಾ ಅಂತ ಅನ್ಕೊಂಡಿದ್ದೆ ಅಂದ್ರೆ ಹಳ್ಳಿ ಕಡೆ ಎಲ್ಲಾ ಮುಗ್ದ್ರು
ಮುಗ್ಧರು ಕರೆಕ್ಟ್ ಯಾರ ಈಗ ಹೆಂಗ್ ಗೊತ್ತ ಅವ್ರಿಗೆ ಗೊತ್ತರಲ್ಲ ಸಿಟಿಯರ್ ಗೊತ್ತರತೈತೆಲ್ಲಾ ಇವ್ರಗ್ ಗೊತ್ತರತೈತಿ ಏನ್ ಗುಡಿ ಬ ಚ ಇನ್ನಲ್ಲಂತ ಹ ಸಿಟಿಯಾರು ಪಬ್ಲಿಕ್ ಹಳ್ಳಿ ಯಾಗ ಇದು ಸಸ್ಪೆನ್ಸ್ ಸಿಟಿಗೋದ್ಮೇಲೆ ಪಬ್ಲಿಕ್. ಎಲ್ಲ ರೆಸ್ಟೋರೆಂಟ್ ಇರ್ತೇತಿ ಅದೆಲ್ಲ ಕಾಮಾನ್ ಅನ್ಕೊಂಡ್ ಬಿಡ್ತಾರ. ಏನ ಹಳ್ಯಾಗ ಮಂದಿ. ಒಂದಿಷ್ಟ್ ಹಿಂಗ ಇಲದ್ದ ಹಿಂಗ ಹೊಗಿರ್ಲಿ ಓದ್ಲು ತಂದ್ಲು ಅಂತ ಅಂತಾರ.
ಓ ಅಂದ್ರೆ ಎಲ್ಲಾ ನಿಮ್ಮ ಕಡೆ ಕೂಡ ರೆಸ್ಟೋರೆಂಟ್ ಅವೆಲ್ಲ ಇರ್ತಾವ ಅಂದ್ರೆ ಇದಾವಾ.
ಇಲ್ಲ ಇಲ್ಲ ಇಲ್ಲ ಇಲ್ಲ ಲೋಕಲ್ ಮನ್ಯಾಗ ಮಾರ್ತಾರ. ಅಕ್ಕಿರೋರ ಈಗ ಮೂವತ್ತ ರೂಪಾಯಿ ಐತಿ ಅಂದ್ರ ನಲವತ್ ರೂ
ಅಂದ್ರೆ ಮನೆಯಲ್ಲೇ ಮನೆಯಲ್ಲೆ ಮನೆಯಲ್ಲೇ ಮಾಡ್ತಾರಾ ನಿಮ್ಮ ಕಡೆ.
ಹು ಮನೆಯಲ್ಲಿ ತಂದ ಇಡ್ದಂದು ಮಾಡ್ತಾರ ಮತ್ತೆ ಬಿಸ್ನೆಸ್ ಮಾಡೊರು.
ಅಂದ್ರೆ ನಿಮ್ಮ ಕಡೆ ಮತ್ತೆ ಪೊಲೀಸ್ ಗೀಲೀಸ್ ಚೆಕ್ಕಿಂಗ್ ಬರಲ್ವಾ.
ಯಾ ಪೊಲೀಸ ನೀನ ಯಾವ ಪೊಲೀಸಿಗೆ ಹೆದರ್ಕ್ನುದಿಲ್ಲ ಇಲ್ಲೆ ಜನಾ.
ಅಲ್ಲಾ ಇಲ್ಲಿಗಲ್ ಅಲ್ವಾ ಅದು.
ಇಲ್ಲಿಗೆಲ್ ಕರೆಟ್ಟು ಯಾರನಾದೂ ಬಂದಾರಂದ್ರೆ. ಅವರು ಎಲ್ಲೆಲ್ಲಿ ತಪ್ಪಸ್ಬೇಕಂತ ಅವ್ರಿಗೆ ಗೊತ್ತದ
ಅಂದ್ರೆ ಅವ್ರಿಗ ಕೂಡ ಅಮೌಂಟ್ ಕೊಟ್ಬಿಡ್ತಾರೆನೊ.
ಹು ಮತ್ತೆ ಎಲ್ಲ ಲಂಚ್ಗೋರರೆ.
ಅದು ಇಲ್ಲಿಗಲ್ ಅಲ್ವಾ.
ಈ ನಮ್ಮ ಊರಾಗ ಬಾರ ಇದ್ರನು. ಬಾರ್ಮುಂದ ತಂದು ಅದಕ್ ಡಬಲ್ ಮಾರ್ತಾರ ಹತ್ತು ರೂಪಾಯ ಲಾಭ ಇಟ್ಟ ಮಾರ್ತಾರ ಒಂದು ಬಾಟ್ಲಲ್ಲಿಗೆ. ಅಂದ್ರೆ ಎಷ್ಟ ಆತು.
ಅದೆ ನಿಮ್ಮೂರಲ್ಲೇ ಇದೆ ಬಾರು ಬಾರ್ ನಿಮ್ಮೂರಲ್ಲೇ ಇದೆ ನಿಮ್ಮೂರಲ್ಲೂ ಬಾರ್ ಇದ್ದು ಬಾರ ತಗೊಂಡ್ಬಿಟ್ಟು. ಟ್ಟು ಏನು ಹಂಗ ಮನೆಲ್ಲ ತಗೊನೋದು.
ಮತ್ತೆ ಬಾರ್ ಹೋದ್ರ ಮರ್ಯಾದಿ ಪ್ರಶ್ನೆಲ್ಲ.
ಓ ಹೊ ಹೊ ಅದ್.
ಬಾರ್ನ್ಯಾಗ ಆದ್ರ ಎಲ್ಲರೂ ನೋಡ್ತಾರ ಎಲ್ಲಾ ಈಗ ಹೋದ್ರುನು ಈ ಬಾರಿಗೆ ಹೋಗಿದ್ಲು ತಂದ್ಬಿಟ್ಟು ನೋಡು ಅಂತಾರ.
ಅಲ್ಲಾ ಮಾಡೋದೇ ಮಾಡೋದೇ ಅಂದ್ರೆ. ಆ ಹಾ ಹಾ ಕಚಡಾ ಕೆಲ್ಸಾ. ಹಾ ಅದ್ರಲ್ಲೂ ಮತ್ತೆ ಮುಚ್ಚಿಕೊಂಡು ಇದು ಮಾಡ್ತಾರಂದ್ರೆ ಗ್ರೇಟ್ ಬಿಡ್ರಿ.
ಮಾಡೋದೆಲ್ಲ ಅದಚಾರ ಅದೇಏನು ಶಾಸ್ತ್ರ ಐತೆ ಹಂಗ ಆತಿದು.
ಹಾ ಹಾ ನಮ್ಮ ಕಡೆ ಇರ್ತಾವ ಒಡುಪು ಏನಅಂದ್ರಲ್ಲ ಅವು ಗಾದೆ.
ಹು ಮಾಡೋದೆಲ್ಲಾ ಅಣಾಚಾರ ಒಳಗ ಬಂದ್ರ ಅದೇನು ಮುಂಚಿಕ ಶಾಸ್ತ್ರ ಅಂತಂದ ಹೇಳ್ತಾರ. ಆದ್ರ ಇಲ್ಲಿ ಒಂದಿಬ್ರನು ಮಾತ್ರ ನಾನ ಕಂಟಿನ್ಯೂ ನೋಡತನ ನನಗೆ ಇವತ್. ಬಾಳ ಸಿಟ್ಟ ಬಂದೇತಿ ಯಾಕಂದ್ರ ಒಬ್ಬ ಸಾರ್ ನಂಬಿ ಕರ್ಕೊಬಂದಿವಿ ಅಂದ್ರ ಅವ್ರಿಗೆ ರೆಸ್ಪೋನ್ಸ್ ಮಾಡಿಲ್ ಒಬ್ರು. ಅವರು ಇದ ಒಂದ ಬಹಳ ಬೇಜಾರ್ ನಮ್ಗೆ ಸ ಇದ್ರ ಬಗ್ಗೆ.
ಇನ್ಸೈಟ್ ಮಾಡ್ಬಾರ್ದ ಯಾಕಂದ್ರೆ. ಅವ್ರು ಅವ್ರಿಗೋಸ್ಕರ ಬಂದಿರ ಅವ್ರು ಒಳ್ಳೇದಕ್ಕೋಸ್ಕರ ಬಂದಿರ್ತಾರೆ.
ಹು ಒಳ್ಳೇದ ಕೊ ಯಾಕಂದ್ರೆ ಅವರು ಸರ್ಕಾರದ ಲೀಸ್ಟ್ ಕೊಡ್ಬೇಕಾ. ಇಷ್ಟ ಮಂದಿಯಾಗ್ಯಾರ ಇಲ್ಲಿಗೆ ಡ್ರಾಪ್. ಫೋಟ ಆಗೈತಿ ಈ ಊರಾಗ ಇಷ್ಟ ಇದ್ರುನು ದೇವದಾಸಿಯರ ಇಲ್ಲಿಗ್ ಡ್ರಾಪ್ ಔಟ್ ಮಾಡ್ಯಾರಾ.
ಅಲ್ಲಾ ಅವ್ರಿಗ ಹೇಳ್ ನೀವು ಅವ್ರಿಗೆ ಯೂಸ್ ಮಾಡಕೊಡ್ತೀರಿ ಹೌದಾ ನೀವ ಅವ್ರಿಗೆ ಯೂಸ್ ಮಾಡಕೊಡ್ತೀರಿ. ಒಂದ ಅವ್ರಿಗೆ ಪಿಂಚಣಿ ಬರೋ ತರ ಮಾಡ್ತರಿ ಅವ್ರಿಗೆ.
ಯಾರು. ಅದಕ್ಕಾಗೆ ನಮ್ಮ ಊರು ಅಂದ್ರ ನನಗ ಇಷ್ಟ ಇಲ್ಲ ನೋಡ. ಈ ಊರಾಗ ಕೆಲಸ ಮಾಡ್ಬಾರ್ದಂತ ಬೇರೆ ಊರಿಗೆ ಶಿಫ್ಟ್ಗೇನ್.
ಅದೇ ಸಿಟಿ ಅಂದ್ರ ಇಷ್ಟ ನಾ ನಿಮ್ಗೆ.
ಸಿಟಿ ಅನ್ನೋಕಿನ ಹಳ್ಳನೇ ಇಷ್ಟ ಹಳ್ಳಿಗ ಇದ್ದಷ್ಟಗೂ ಎಲ್ಲಿ ಸಿಟಿ ಸಿಗದಿಲ್ಲ ಸಿಟಿಗೆ ಹೋಗಿ - ಒಬ್ರು ಮನಿ ಒಬ್ರು ನೋಡಲ್ಲ ಹಳ್ಲ್ಯಾಗ ಆದ್ರ ಪಕ - ಪಕ್ಕದ ಮನೆಗೆ ಹೋಗ್ಬೋದು. ಮಾತಾಡ್ಬಹದು ನಮ್ ಕಷ್ಟ ಅವ್ರರಿಗೆ ಹೇಳ್ಬಹದು ಅವರು ನಮ್ ಕಷ್ಟ ಹೇಳ್ಕೆಬೋದು ಏನೇ ಆಗ್ಲಿ ಉಣ್ಣದ - ತಿನ್ನೋದ್ರಾಗ ಎಲ್ಲಾ ಇರ್ತೈತಿ ಸಿಟಿಯಾಗ ಒಂದ ಚಂಬು ಒಂದ್ ಕಪ್ಪು ನೀರ್ ಕುಡಿಯಲ್ಲ ಬಂದು. ಯಾರೊಬ್ರು ಇರ್ತಾರೋ ಒಳ್ಳೇದು.
ಹೌದೌದೌದ ಅದು ನಿಜ ಅದು ಅದು- ಅದು ಒಂದ್ ತಿಂಗಳು ಇದ್ರು ಇದ್ರು ಕೂಡ ಅವರು ಯಾರೋ ನಾವ್ಯಾರೋ.
ಅಯ್ಯಯ್ಯ ನಾನ ಒಂದು ವರ್ಷ - ಸ ಇದ್ನೇ ಒಂದ್ ವರ್ಷ ಇದ್ನೆ ಅಲ್ಲಿ ಇದ್ರಾಗ ಚೀಟಾಗ. ಪಕ್ಕದ ಮನೆ ಅಕಿ ಯಾವಾಗ ಬರ್ತಿದ್ಲು ಯಾವಾಗ ಹೊಕ್ಕಿದ್ಲು ನಂಗ ಅಕಿ ಹೆಸ್ರೇ ಗೊತ್ತಾಗಿದ್ದಿಲ್ಲ ಪಕ್ಕ ಮತ್ತೆ ಒಂದ-
ಹೌದು ಅದು ನಿಜ ಅದು ಎಷ್ಟೇ ಮತ್ತೆ ನಮ್ಮ್ ಮನೇಲಿ ಏನ್ ಜಗಳ ಆದ್ರೂ ಕೂಡ-
ಹುಹೂ ಒಡದ್ದಾಡಿದ್ರ ಬರಲ್ಲ ಅವ್ರು ಕೊಡ್ಲಿ ಕೊಡ್ಲಿ ತಗೊಂಡ್ ಕಡದ್ರ ಬರಲ್ಲ. ಹ್ಮ್ ಇಲ್ಲ ಆದ್ರೆ ಹಳ್ಳಿಯಾಗ- ಬರ ಒಂದೇ ಟ್ಯಾಗಿ ಒಂದೇಸರಿಗೆ ಹೊಸ್ರು ಮಂದಿ ಬಂದ್ ಬಿಡ್ತಾರೆ.
ಹೌದು ಆದ್ರೆ ಅಲ್ಲಿ ಹಳ್ಳಿ ಕಡೆ ಸ್ವಲ್ಪ- ಸೌಂಡ್ ಆದ್ರೆ ಸಾಕ್ರಿ ಬಂದ್ಬಿಡ್ತಾರೆ ಏನಾಯ್ತು. ಹಂಗ ಹೆಂಗಂತ ಬುದ್ಧಿ ಬುದ್ಧಿ ಕೂಡ ಹೇಳ್ತಾರೆ ಸಿಟಿ ಕಡೆ ಹಂಗ ಇರಲ್ಲ ಅಲ್ವಾ.
ಬುದ್ಧಿ ಹೇಳತಾರ ಕರೆಕ್ಟ್ ಅಳಿ ಸಿಟಿಯಾಗ ಹಂಗ ಹೇಳಲ್ಲ ಏನಂತಾರ ಅವರು ಪಾಡಿಗೆ ಅವರು ಇನ್ನ ಮಾಡಕೆಂಡ - ಏನರ ಬಿಡ ಅವ್ರ ಅವ್ರ ಜೀವನ. ಹ್ಮ್ ಅವ್ರ ಗೋಡಿ ನಮ್ಗೆದ ಬೇಕಾಗಿತ್ತು. ನಮ್ ಜೀವನ ನಾವು ನೋಡ್ಕೇಬೇಕನ್ನ ಸಿಟಿ ಲೆಕ್ಕದ ಒಂದ್ ಮೆಷಿನ್ಗೆ- ಇಲ್ಲ ಆದ್ರ ಒಂದ್ ಮೆಷನ್ ಕಾಯ ಯಾರ್ ಮನೆ ಒಬ್ಬರು ಪಕ್ಕದ ಮನೆ ಕೊಡ್ತಿವಿಂದ್ ಕೊಡ ಅಂತ ಇಸ್ಕೊಂಡ್ ಬರಬಹುದು ಹಳ್ಳಿ - ಸಿಟ್ಯಾಗ ಇಸ್ಕೊಂಡ್ ಬರೋಕೆ ಆಗೋಲ್ಲ.
ಹಾ ಹಳ್ಳಿಯೊಳಗ ಹೆಲ್ಪ್ ಕೂಡ ಮಾಡ್ತಾರ ಹೌದು ಹಳ್ಳಿ ಕಡೆ.
ಹ್ಮ ಒಬ್ಬ -ಈಗ ಟಮಾಟೆ ಅರಿಶಿನ ಸೀಕಿಲ್ಲ ಅಂದ್ರೆ ಇಲ್ಲ ಕೋಡ ಒಂದ ಇಷ್ಟ ಅಂತ ಅಂದ್ರರುನು ಈ ಸೀಟ್ಯಾಗ ಕೊಡ್ತಾರ ಅವರ ಮನೆ ಒಂದ ಎರಡ ಇಲ್ಲವ ಇಷ್ಟ ಅದಾವ ಅಂತನೂ ಹೇಳ್ತಾರ. ಸಿಟಿಯಾಗ ಹಂಗಲ್ಲ ಯಪ್ಪಾ ಒಂದ್ ಏನನ- ಇದು ಮಾಡಿದ್ರುನು. ಬಾಳ ಕಷ್ಟ ಎಲ್ಲದೂ ಪ್ರತಿ ಒಂದನು ಕೊಂಡ್ಬೇಕಲ್ಲ.
ಹಾ ಅಂದ್ರೆ ಸಿಟಿಯಾಗ ಸ್ವಾರ್ಥಿ ಸ್ವಾರ್ಥಿ ಜೀವನ ನಡೆಸ-
ಸ್ವಾರ್ಥಿ ಜೀವನ ಏನಾಗಿದೆ - ಅಂಬೋಸ್ಬೇಕು ನಾವೇ ಅನ್ ಅಂತಾರ ಅವ್ರಿಗ ಏನ್ ಕೊಡ್ಬೇಕು ಅಂತ. ನಿಂಗ ಒಂದೊಂದ್ ಏರಿಯಾದಾಗ ಐತಲ್ಲ ಒಂದ ಇಷ್ಟು ನಾಯಿಗೆ ಅನ್ನ ಹಾಕಲ್ಲ ಗೊತ್ತದ ಸಿಟಿಯಾಗ. ಅಂತ ಕ್ರೂರು ಶಮಿಗೆ ಇರ್ತಾರ.
ಅದಕಂತ್ರನ ಗೋರ್ಮೆಂಟ್ ಇದು ಮಾಡ್ಬಿಟ್ಟಿದೆ ಅದಕಂತನ -
ಇಲ್ಲ. ನಮ್ ಹಳ್ಯಾಗಾದ್ರೆ ಎಲ್ಲಲ್ಲಿ ಹಾಕಿ ಗಂಗಾಳ್ ತುಂಬ ಹೆಚ್ಚಿಗೆ ನೀಡಿಕೊಂಡು ಬಿಡೊದ ಉಂಡ ಬಿಡೊದು - ಉಳಿದದಿಷ್ಟು ಗಂಗಾಳ ನಾಯಿ ಕುಡಿಯೋದು ಬಂದ್ಬಿಡೋದು.
ಹಾ ನಿಮ್ ಕಡೆ ಹಸುಗಳು ಇರ್ತಲ್ವಾ ಅದು ಕೂಡ ಆಗ್ತಿರಲ್ಲ ನೀವು.
ಮತ್ತತ್ ಅದಕ್ಕೇನ ಆಗ್ತೈತಿ ದ ನಾನೆಂತ ಸುಖ ಪಟ್ಟೋಕೈತಿ.
ಹಾ ಹೌದು.
ಅದ್ಕ ಜೀವನ ಭಾರಿ ಕಷ್ಟ ಆಯ್ತ್ ಏನಪ್ಪಾ.
ಹಾ